ಹಲೋ
ಹಲೋ.
ಹಾ ಕೆಳಸುತ್ತಲ್ಲ ಶಬ್ಬು.
ಹಾ ಈ ಕೇಳ್ಸಿತ್ ನೋಡ ಆರಾಮದ್ ಇಲ್ಲಪ್ಪಾ
ಹಾ ಆರಾಮ್ ನೋಡ್ನ ನೀ ಆರಾಮಲ್ಲ
ನಾವು ಆರಾಮ ಇದೀವಿ ನೋಡು
ಹ್ಮ್ ಏನ್ ಮಾಡಕತಿ
ಏನೀಲ್ಲ ನೋಡಪ್ಪ ಮಧ್ಯಾಹ್ನ ಅಡಿಗಿ ಮಾಡೋದೈತ
ಹ್ಮ್ ಹ್ಮ್ ಹ್ಮ್
ಅದ್ಕ್ಕೆ ಬೆಳಗ್ಗೆ ನಾಷ್ಟ ಮಾಡಿದ್ದೆ ಇವಾಗ ಮಧ್ಯಾಹ್ನ ಅಡ್ಗೆ ಮಾಡ್ಬೇಕಂತ ಏನ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಕತಿದ್ದೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಬೆಳಗ್ಗೆ ಏನ್ ತಿಂದ್ರಿ
ಬೆಳಗ್ಗೇ ಅವಲಕ್ಕಿ ಮಾಡಿದ್ದೆ
ಹ್ಮ್
ಅದ್ಕೆಅವ್ಲಕ್ಕಿ ಮಾಡ್ಕೊಂಡು ತಿಂದೀನಿ ಹೀಗೆ ಮಧ್ಯಾಹ್ನ ಅನ್ನ ಸಾರು ರೊಟ್ಟಿ ಮಾಡ್ಕೊಬೇಕಾ-
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದ್ಕೆ ನಾನು ಇವಾಗ ಏನ್ ಟೈಮ್ ಆಗಿಲ್ಲ ಬಿಡಾ ಅಂತ ಸುಮ್ಕೊಂತೀನಿ ನೋಡಿನ ಇನ
ಹ ಹೌದನ ದಿಶಾನ
ದಿಶಾನ್ ಮಕ್ಕೊಂಡ ಅವ್ನ
ಮಲ್ಕೊಂಡನಾ
ಹ್ಮ್
ಆಯ್ತತ್ಲ್ಕೋಂದ್ರ ಜದ ಎದ್ರ ಅಲ್ಲಾ
ನಾಕ ಐದರ್ತಾನ
ಹ್ಮ್ ಎಷ್ಟು ತನ ಮುಕತನ
ಹ್ಮ್ ಈಗೇನ್ ಊಟ ಗಿಟ ಮಾಡ್ಸ ಮನ್ಸಿದ್ನ ಅಂದ್ರೆ ನಾಕಐದರ್ ತನ ಎದದೇ ಇಲ್ಲ ಒಟ್ಟು ಅಷ್ಟೇ ನಿದ್ದೆೆಯ ಅವನಿಗೆ
ಮತ್ ನೈಟ್ನ್ ಮುಕ್ಕೋತಾನ
ಹ್ಮ ನೈಟನ ಒಂಬತ್ತು ಗಂಟೆ ನೈಟ್ ಒಂಬತ್ ಗಂಟೆ ಮಕೊಂಡ್ ಬಿಡ್ತಾನ ಮತ್ತತ್ ಬೆಳಗ್ಗೆ ಆರು ಏಳ್ ಗಂಟೆಗೆ ಎದ್ದೇಳತಾನ
ಬಾಬಾ ಚಲವಲ್ಲ
ಯಾಕಂದ ಹ ಯ ನನ್ ನನ್ಗುನ್ನ ನಾನನ್ ಹಂಗಗೆ ಮಾಡ್ತೀನಿ ನನ್ಗೂ ನಿದ್ದಿ ಬಾಳು ಅವ್ನಿಗೂ ನಿದ್ದಿ ಬಾಳ ಅವ್ರ ಅಪ್ಪಗೂ ನಂಗೆ ನೋ ನಿದ್ದೆ
ಹ ಬಾವವವ
ಹ ಎಲ್ಲರೂ ಮಕ್ಕೊಂಡಿವಂದ್ರರು ಸೇರಿ ಮಧ್ಯಾಹ್ನನು ಮಕೋತೀವಿ ರಾತ್ರಿನು ಮಕೋತೀವಿ ಅಷ್ಟ ಇಷ್ಟ ನ ಇದಿದ್ದೆ ನಮ್ಗ ಮೂವರ್ಗೆ
ನೀನ್ ಜಾಸ್ತಿ ಮಲ್ಕೋಬೇಡ ಟೈಮ್ನಾಗ
ಇಲ್ಲ ಜಾಸ್ತಿ ಮಾಡ್ಕೋದಿಲ್ಲ ಅವನ ನನ್ಗೆ ಜಲ್ ಜಾಸ್ತಿ ಅಂದ್ರೇನ ಇವಾಗ ಹ ಈ ಮೂರ್ ಗಂಟೆ ಆತಾನ ಮಲಗ್ತಿದ್ದೆ ಅವವಾಗ ಒಂದ್ ತಾಸ ಎರಡ್ ತಾಸಸ್ ಹೆಚ್ಚಿಗೆ ಮುಕ್ಕೋತಾನ ಅವ
ಹ್ಮ್
ಮತ್ ಸ್ವಲ್ಪ ಅದ್ರೊಳಗೆ ಸ್ವಲ್ಪ ನೆಡಬಾರಕ್ ಎದ್ದತಾನ ಹಂಗೆ ತೂಕು ತೂಕು ತೂಕತ ನಾಕು ಐದು ಗಂಟೆ ತಾನ ಎಬ್ಬಿಸಲ್ಲ ಅಂದ್ರೆ ಮಕ್ಕಳು ಮಕ್ಕೋಬೇಕಂತ ಬೆಳವಣಿಗೆ ಆಗ್ತಾರಂತ
ಹಾ ಮಕೋಬೇಕಕ್ ಬಿಡ ಮಕ್ಳ ಮನ್ಕೋಬೇಕು
ಹ್ಮ್ ಅದ್ಕ ನಾನು ಏನು ಮಾಡಲ್ಲ ಎಬ್ಸಲ್ಲ ಜಾಸ್ತಿ ಹಂಗೆ ಜೋಳಗಾಗಿ ಇರ್ತಾನ ಹಂಗೆ ತುಕೋ ತೀರ್ತಿನು
ಹ್ಮ್ ಹ್ಮ್ ಒಂದೊಂದ್ ಹುಡುಗೂರ್ ಇಲ್ಲ ಕೋಳಿ ನಿದಿತಾರೆ ಸ್ವಲ್ಪ ಮುಕ್ಕೊಂಡ್ ಎದ್ ಬಿಡ್ತಾರ
ಹ್ಮ್ ಹಂಗಗೆ ಮಾಡಾರತ ಏ ಇವ್ನು ಹಟ್ಟಿದಾಗ ಬಾ ಇದ್ ಮಾಡ್ತ ನಿದ್ದನೇ ಇರ್ ಇರ್ಲಿಲ್ಲ ಇವನಿಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಒಟ್ಟೆ ಒಂದ್ ಅರ್ಧ ತಾಸ ಮಕ್ಕೊಬೇಕಂದ್ರೆ ಬಾಳಗತ್ತು ಈಗ ಏನದ ಒಂದ್ ವರ್ಷ ಮೇಲೇನೆ ಮಕ್ಕಳು ಆಗುತ್ತ ನೋಡು
ಹೌದಲ್ಲ ಹ್ಮ್ ಹ್ಮ್ ಹ್ಮ್ ಹೌದೌದು ಹೌದು ಮಕ್ಕಳ ಸಣ್ಣವಿದ್ದಾಗ ಹಂಗೆ ಆಮೇಲೆ ಆಮೇಲೆ ಮತ್ತ ಇದ್ ಮಾಡ್ತಾರ
ಹ್ಮ್ ಈಗ ಏನ ಇಿಲ್ಲಾಡಪ್ಪಾ ಚಿಂತಿನೆ ಇಲ್ಲ ಅವ್ರ ಮುತ್ತೆ ಅವ್ರ ಅಪ್ಪಾ ತಗೊಂಡ್ ತಗೊಂಡ್ ಹೋಗ್ತಾರ
ಹ್ಮ್
ಇರ್ತಾನ ಮೊೆ ಬ ಊರಿಗ್ ಹೋಗಿದ್ದ ನಾಲ್ಕ್ ದಿನ ನನ್ ಬಿಟ್ಟಿದ್ದ ನೋಡು
ಹೋಗಲ್ಲ
ಹ್ಮ್ ಈಗ ನಿನ್ನೆ ಕರ್ಕೊಂಡ್ ಬಂದ್ ಬಿಟ್ಟಾರ
ಅವರು ಇರ್ತಾರ ನಮಗ ಇರ ಕಷ್ಟ
ನನ್ ಮಾತ್ರ ಆಗ್ತಿರ್ಲಿಲ್ಲ
ಆಗಲ್ಲ ಆಗಲ್ಲ ಅಮ್ಮಾರ ಹೋಗ್ಯಾರ ಅಂಗಡಿಗೆ
ಅಮ್ಮ ಹೋಗ್ಯಾರ ಅಂಗಡಗ್ ಹೋಗ್ಯಾರ ನ ಮನೆ ಬೆಳಗ್ಗೆನೆ ಟಿಫಿನ್ ತಗೊಂಡ್ ಹೋಗ್ಯಾರ ಅವ್ರು ಹ್ಮ್ ಮತ್ತೆ ಮತ್ತ ಮಧ್ಯಾಹ್ ಊಟಕ್ಕೆ ಬರಂಗಿಲ್ಲ ಅಲ್ಲೇ ಟಿಫಿನ್ ಕಳಸ್ತೀವಿ
ಹ್ಮ್ ಏನ್ ಸೀಸನ್ ಇವಾಗ
ಸಿದ್ದೇನು ಬಾಳೆಹಣ್ಣ ಮಾವಿನಣ್ಣು ನಿಂಬೆಹಣ್ಣು ನಿಜ ಜಾಸ್ತಿ ಮಾವಿನಣ್ಣು ತಿಂದು ತಿಂದು ತಿಂದು ತಿಂದು ಬ್ಯಾಸ ಆಗ್ಬಿಟ್ಟ
ಅಣ್ಣ ಹ್ಮ ಹ ಹ ಸ್ವೀಟ್ದ ಅವಣ
ಏ ಭಾರಿ ಸ್ವೀಟ್ದ ಆಾಗಬಿಡು ಈಗ ಮೊದ್ಲ ಮುಳ ಇದ್ದು ಈಗ ಏನಿಲ್ಲ ಈಗ ಬಾತಿ ಇವಂದ್ ತಿಂದ್ರ ಇನ್ನೊಂದ್ ತಿನ್ನಂಗ ಆಗದ ಅಷ್ಟ್ ಚಂದ ಅದಾವ ಈಗ ಅಮ್ಮಗೆ ಬೆಳಕ ಬೆಳ ರಾತ್ರಿ ಬರ್ತಾಲ್ಲಾ ಬರಕ್ ತಗೊಂಡ್ ಬರ್ತಾಳ
ಹ್ಮ್ ಹ್ಮ್
ಹ್ಮ್ ಸ್ವೀಟ್ ಅದಾವ ಹಂಗೆ ತಿನ್ಕೊ ಬಾತ್ ಬಾಳ ತಿಂದ್ರ ಏನ ಆಗತ್ತ ಅವವು ಅಮಿಟ್ ಆಗಿಬ ಬಿಡ್ತದ ನನ್ಗ ಆಗ್ ಬರಲ್ಲ
ಏ ಇವಾಗ ಪ್ರೆಗ್ನೆಂಟ್ ಟೈಮ್ ಅಲ್ಲಾ
ಹ್ಮ್ ಅದ ಒಂದ್ ಅದೇ ಒಂದ್ ತಿನ್ಬೇಕಂದ್ರೆ ಬಾಳ ಆಗುತ್ತಾ
ಹ್ಮ್
ತಿಂತಿನ್ನೋಡ್
ಆಸ್ಮಾರ್ ಮನನು ಆ ಕಡೆ ನಾತವ್ ನ ಹಳೆ ಮನಿ ನಿಮ್ಳಿ ಗಿಡ ಅದವ ಅಂತ ಹೇಳಿದ್ಲ ಅಲ್ಲಿ
ನಿಂಬೆ್ಣನ್ ಗಿಡ ಇಲ್ಲೇ ಸ ಅವ್ರ ಮನೆ ದಾಟಿ ನಮ್ ಮನಿ ಬರ್ಬೇಕು ಒಳಗ
ಹೌದನ ಇವರೆಲ್ಲಾ ಮವರ್ ಮನಿ ಅವರು ಅಕ್ಕಡೆದವರ ಅ ಎ ಮಮರಮನಿ ನ ಅಡೆದವರಾ
ಹ್ಮ ಅಯ್ಯಮ್ಮರ್ ಮನಿ ಸ್ವಲ್ಪ ಮುಂದ್ ಐತಿ ಹಳ್ಳ ಐತೆ ಅವ್ರ ಮನ ಮುಂದಾನೇ ಹೋಗ್ಬೇಕೇಕ್ ನಾವ್ ಹಳ್ಕ್ಕ
ಯೌದನಾ
ಹ್ಮ ಅಳ್ಳಯತ್ ಈಗ ಅಯ್ಯಮ್ಮನು ಬಾಳ ಟೀಚಿಂಗ್ ಮಾಡ್ತಾ ಬಾಳ್ ಫೇಮಸ್ ಆಗ್ಯಪ್ಪಾ ಎಲ್ಲ ಈ ಕಡೆ
ಹೌದನಾ
ಹ್ಮ್ ಟೀಷಿಂಗ ಹೋಗಲ್ಲಳ ಇಲ್ಲದೆೇ ಜ್ಾನಗಂಗ
ಹೌದೌದು
ಹ್ಮ್ ಲೋಕಲ್ ಅದಾರ ಅವರು ಟೀಚರ್ಸ್ ಬಾರಿ ಚಲೋ ಅದಾರ ಅಂತೇಳ್ತಾರಪ್ಪಾ ಇಲ್ಲಿ ಹುಡುಗರು ಹೋಗ್ತಾರ ಅಯ್ಯಮ್ಮನು ಟ್ಯಾಲೆಂಟ್ ಬಾಳ ಅದಂತ ಹೇಳ್ತವ್ರ ಅಯ್ಯಮ್ಮನ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಈಗ ಇಲ್ಲಿ ಅದಾಳಏನ ಇಲ್ಲಿ ಅದಾಳ ಅಂತ ಅಂದ್ರಪ್ಪ ನಾನನ್ ನೋಡಿಲ್ಲ
ಎಲ್ಲಿ ಆಗ್ರಡ್ಗಗ
ಹ್ಮ್ ಈ ಕಡೆ ಬರ್ತಳ ಅಂತಂದ್ರು
ಏನಪ್ಪಾ ಮೊನ್ನೆ ವರ್ಷ ಮೊನ್ನೆ ಸಲ ಇಲ್ಲೇ ಇದ್ಲು ಜ್ಞಾನಗಂಗನೇ ಸಾಲಿ ಕಲಿಸ್ತಿದ್ಲ ಅಂತ ಇವಾಗ ಮತ್ತೆ ರಜಾ ಇದ್ದದ ಬಂದಿರ್ಬೇಕು
ಹ್ಮ್ ಬೆಟ್ಟಿ ಆಗಿಲ್ಲ ನಿನಗೆ
ಇಲ್ಲ ಹಾಕಿ ಅಲ್ಲಿ ಎರಡು ಮೂರು ಓಣಿ ದಾಟಿ ಹೋಗ್ಬೇಕು
ಹ್ಮ್ ಹ್ಮ್ ಹ್ಮ್ ಹ್ಮ್
ನಾನು ಎಲ್ಗ ಹೋಗಲ್ಲ ಈಗ ಇಲ್ಲೇ ಮನ್ಯಾಗೆ ಇರ್ತೀನಿ ಹೋಗೋದನು ಆಗಲ್ಲ ಅಲ್ಲಿ ಇಲ್ಲಿ ಅವವಾಗಿನಂಗ ಅದು ರೂಢ ತಪ್ಪ ತಪ್ಪಿಬೆಟ್ಟಾಡ್ ಬಿಟ್ಟದ ಹೋಗದು
ಹೌದೌದ ಹೌದೌದು
ಮನ್ಯಾಗನು ಅಲ್ಲೇ ಮನ್ಯಾಗನು ಇರೋದು ಆ ರೀತಿ ಇಲ್ಲನು ಅದ್ಲು ಹಿಂಗ ಇರ್ಲಿಲ್ಲ ನನ್ ಮನ್ಯಗ ಇರೋದು ಆಮಲ್ಲಿ ಅಲ್ಲಿ ಇಲ್ಲಿ ಮಾತಾಡ್ಕೋತ ನಮ್ಮ ಸಣ ಅವ್ರದು ನಮ್ಮ್ ವಹನಿಯವರು ಅಂತ ಕ ಹೋಗ್ತಿದ್ದೆ ಹ ತಿಗಾರಕ್ಕ ಈಗ ಆಗಲ್ಲ ನೋಡಿಗ ಹೋಗದು
ದ ಸುಮ್ಮ್ ಯಾವಾಗ್ ಮನ್ಯಾಗ ಕೂಡ್ಲನಂಗ ಆಗತ್ತ ಹ್ಮ್
ಮೊನ್ನೆ ಹಬ್ಬ ಕರ್ದ್ರು ನಮ್ ವೈನ್ಯರು ಇಲ್ಲೇ ಮುಂದೆ ಓಣಿ ಐತಿ ಅಬಕ್ಕ ಆದ್ರೂ ಹೋಗದ ಆಲಿಲ್ಲ ನಂಂಗ ಒಟ್ಟೆ ಮನ್ಯಗಿರಾದ್ರರು ಉಡಿ ಬಂದ್ಬಿಟ್ಟದ
ಹೌದೌದೌದು ಹ್ಮ್
ಆಸ್ಮಾನ ನೋಡು ಮೊದ್ಲು ಮದ ಮಗು ಆಗೋಕಿನ್ನು ಮೊದ್ಲು ಎಷ್ಟು ಫೋನ್ ಹಚ್ಚಿ ತಲ ತತ್ತಿದ್ಲು ಫೋನ್ ಮಾಡ್ತ
ಈಗ ಈಗ ಮಗು ಜಪ್ಪ ಮಾಡತ್ತೆಗೆ
ಸಾಕಾಗಿರ್ತ ಹ್ಮ್ ಹ್ಮ್ ಹ್ಮ್
ಹಿಂಗ ಅಂತೆ ಅಲ್ಲಾ ನಿಲ್ಲಮ್ಮ ಸತಾಯಿಸ್ತಾವವೆ ಅವು ಟೈಮ್ ಟೈಮಿಗೆ ನಾವು ನಮ್ಗ್ ನಿದ್ದೆ ಬಂದ್ರ ಅವಕ್ ಬರಲ್ಲ ಅವಕ್ ಬಂದ್ರ ನಮಗ್ ಬರೋದಿಲ್ಲ ಹಿಂಗಾಗಿ ಬೇಜಾರ್ ಅನ್ಸ್ಕಡತತಿ
ಅರ ಬೇಸ್ಗೆ ಟೈಮ ಕುದಿ ಬೇರೆ
ಅದ್ರಾಗ ಅವ್ರದುು ರೋಡ್ ಸೈಡ್ ಏನಿಲ್ಲ ರೋಡ್ ಸೈಡ್ ಗಿಡ ಇಲ್ಲ ಏನ ಇಿಲ್ಲ
ಏನಿಲ್ಲ ಬರ ಬರ ಬರ್ ಬರಂತ ಚಂತನ
ಹ್ಮ
ಬಾಳ ಇದು ನೋಡ
ಬಾಳ್ ಕಷ್ಟ ಅನ್ಸುತ್ತಾ ಮತ್ತೆ ಏನ್ ಅದೇ ತಗೊಂಬರ್ಬಕ್ ಪ್ಯಾನುನು ಹಚ್ಚಿದ್ೂನು ಏನ್ ಸಮಾಧಾನ ಇಲ್ಲ ಜುವಕ
ಚಿಕ್ಕಾಪಟ್ಟೆ ಶೆಖ ಆತದ ಫ್ಯಾನ್ ಹಚ್ಚಿದ್ರು ಏನ್ ಇದಂಗಿಲ್ಲ ಅದೇನು ಶಾನನ್ ಗಾಳಿ ಏನು ಇದು ಕೋಲ್ಡ್ ಬರುತ್ತಾನ ಬಿಸಿ ಬಿಸಿ ಬಿಸಿ ಬಿಸಿ ಬರುತ್ತ
ಬಿಸಿ ಬಿಸಿ ಬಿಸಿ ಬರುತ್ತಾ ಹುಡ್ಗರುನು ಮತ್ತೆ ಕಾವಿ ಮನ್ಕೋದಿಲ್ಲ ಜಾಸ್ತಿ
ಹ್ಮ್ ಹ್ಮ್ ಕೂಲಾರ ಆಬಕ್ಕೆನ್ನ ಶಬ್ಬು ಚಲೋ
ಕೂಲರ್ ಚಲೋ ನೋಡ ಆ ಕೂಲರ್ ನಾಗ ಏನಾಗಿತ್ತ ಉಂಟುನು ತಣ ಗಾಳಿ ಬರುತ್ತ ಮತ್ತೆ ಅದ್ರ ಜೊತೆ ಹನಿ ಹನಿ ಹನಿ ನೀರ್ ಬೂತ ನೋಡು
ನೀರ್ ಬರ್ತವಲ್ಲ ಒ ತರ ಚಂದನ
ಕುಡ ನಮ್ಮ್ನ್ಯಾಗ ಅಲ್ಲಿ ಮಾಡಲ್ವರಾಗ ಐತ್ ನೋಡ್ ಸೇಮ್ ಹಂಗೆ ಒಂದ್ ಎಷ್ಟು ಮಳಿ ಬಂದಂಗೆ ಆಗ್ಬಿಡ್ತದ ಆತರ ಹನಿ ಹನಿ ಹನಿ ಹನಿ ಬ ತನಿ
ಹ್ಮ್ ಇದ್ದಿನೇ ಬಂದ್ಬಿಡ್ತದ ಒಂಬಗೆ
ಹ್ಮ್ ಅದಕ್ಕೆ ನಾವು ಮಕ್ಕೊತಿದೀವಲ್ಲ ಅಷ್ಟ್ ಜಾಸ್ತಿ ಮಕ್ಕೊತಿದ್ವಿ ಅದ್ರ ತಲೆಯಿಂದ
ಅಲ್ಲಿ ನಿಮ್ಮ ಮನ ತಂಪದವನು
ತಂಪು ಅನಕ್ಕನೇನ್ ಮನಿ ಬಾಜು ಒಂದ್ ಐತಿ ಬೇವಿನ ಗಿಡಾ
ಇದೋಯ್ತಲ್ಲ ನಿಮ್ದು ತೆಂಗಿನ ಗಿಡ ಅದಲ್ಲ
ನ್ ಗಿಡ ಇದ್ರುನು ಅದು ಹೈಟ್ ಹೋಗ್ಯದಲ್ಲ ಅದು ಮನಗೆ ಆಗಲ್ಲ ರೋಡಿಗೆ ಬೂತೈತೆ ನೆಳ್ಳು ಹ್ಮ್ ಹಂಗಾಗಿ ಅದನು ಕಾವೇ ಮನನುೂ ಸ್ವಲ್ಪ ಯಾಕೆ ಯಾಕಂದ್ರ ಆರ್ ಸಿ ಸಿ ಐತಲ್ಲಾ ಮುಂದ್ ಸ್ವಲ್ಪ ಖುಲ್ಲಾ ಇದ್ದಂಗ ಐತಿ ಸ್ವಲ್ಪ ಹವ ಬರುತ್ತ ಹೊರಗ
ತೆಂಗಿನ ಗಿಡ ಇದ್ರುನು ಎದ್ರಕೆ ಬರಲ್ಲದು ಸಬ್ಬು ಎಲ್ಲಿ ಮಳಗ ಅದಕ್ಕ ಹ
ಯದ್ರಕ ಜೀವ ಜಲ್ ಜಲ್ ಜಲ್ ಜಲ್ ಅಂತತಿ ಒಂದ ಅಲ್ಲ
ಅದೇ ಮಳಿ ಗಾಳಿ ಬಿಡ್ತಂದ್ರೆ ಎಲ್ಲಿ ಬಿತ್ತಂದ್ರೆ ಹೆಂಗ ಹೊರಗಿದ್ದಾಗ
ಬಿತ್ ಮೊನ್ನೆ ಏನಾಯ್ತ್ು ನಮ್ಮ್ ಅತ್ತಿ ಅಲ್ಲಿಗೆ ಗಿಡದ್ ಕೆಳಗನೆೇ ಒಲಿ ಮಾಡಿ ನಾವ್ ಹೊರಗ ಅತ್ತಿ ಏನ್ ಮಾಡ್ಯಾರ ನೀರ್ ಕಸ್ಬೇಕಕ್ ಅಂತಕೇಶ ಹೇಳಿ ಒಲಿ ಹಚ್ಚಾಗತ್ತಾರ ಅವ್ರು ಅವಾಗೆ ಗಾಳಿ ಎದ್ಬ ಬಿಟ್ಟದ ಅತ್ತಿ ಬೆನ್ನಾಗ ಆಾಲಿಂದ ಕೆಳಗ ತೆಂಗಿನಕಾಯಿ ಬಿ ನೋಡಿ ಇಂತ್ದ ಅಮ್ಮ ಅಕ್ಕಿ ಒಂದ್ ಹತ್ತ ಹದನೈ ನಿಮಿಷ ಬಿದ್್ರ ಮೂರ್ಚಿನೇ ಹೋಗಿದ್ಲು
ಎಲ್ಲಿ ಎಂತಲ್ಲೂ ಬೇ ಬಿತ್ತದು
ಬೆನ್ನಿಗೆ ಇಿಂದಲ್ ಬೆನ್ನಿಗರಿಗಿನೇ
ತೊಲೆಗ್ ಬಿದ್ರೆ ಹಂಗ ಶಬ್ಬು
ತಲಿ ಬಿದ್ರ ಅದೇ ಅನ್ಕೊಂಡಿವ ದೇವ್ರ ಪುಣ್ಯ ಅನ್ಬೇಕು ತಲೆ ಬಿದ್ರೆ ಅಲ್ಲೇ ಜಾಗದಾಗೆ ಸ್ಪಾಟ್ ನೋಡು
ಸ್ಪಾಟ ಟಿ ಆತವ ಹಂಗೆಲ್ಲಾ ಬಾಳ್ ಬಿರುಸಿಂದ ಬೀಳ್ತಾವಲ್ಲ ಅದ್ರಾಗ
ಅದ್ರಾಗ ಹೈಟ್ ನಮ್ ಗಿಡ ಅದು ಹೈಟ ಫೋರ್ಸ್ಲೆೇ ಬರ್ತಾವು ತರ ಬಿದ್ದು ನಮ್ಮ್ ಅತ್ತಿ ಹ ಬ್ಯಾನಿ ಒಂದ್ ಎಂಟದ್ ದಿನ ಬ್ಯಾನಿ ಬ್ಯಾನಿ ಬ್ಯಾನಿ ಅಂದಲೋಡವ ಗಟ್ಟ ೇನ್ ಬಬೇಕಕ್ಾಕಿನ ಇನ್ನೊಬ್ಬ ನಾವವುಬ್ರು ಆ ಆದಿವವಂದೆ ಅಲ್ಲೇ ಸತ್ತಿದಿ
ಯ ಶವ ಅಂತ ಬರ್ತಾವ ಅಲ್ಲಿಂದ ಏನ್ ಬಾಣ ಬಡ್ದಂಗ ಆತದ ಅಷ್ಟ ದೂರ್ಲಿಂದ
ಹ್ಮ್ ಬಾಣ ಮತ್ತೆ ಎಲ್ಲಸ್ ಮಂದಿಿಗೆ ಬೈ ಎಲ್ಲಸ ಮಂದಿ ಬೈ ಏ ಇಂತ ಗಿಡ ಯಾಕ ಇಟ್ಕೊಂಡಿ್ರಿ ನೀವ್ ತೆಗಿಬೇಕಿಲ್ಲ ಆರ್ಧನ ಜೀವ ಹೊಡ್ಯರ್ ನೀವು ಅಂತ ಮನಿ ಬಾಜು ಮತ್ತೆ ಅಂತರ ಹದಿಲ್ಲ ಬ
ನಾ ಅಂತೀಿನಿ ಏನ್ ಗೊತ್ತ ಬೇರೆದವ್್ರ ತೆಂಗಿನ ಗಿಡ ನೋಡಿ ನಮಗೂ ಇರ್ಬಾರ್ದ ತೆಂಗಿಿನ ಗಿಡ ಎಷ್ಟಪ್ಪ ಬೇಸ್ಗಿದಿನನಾಗ ಅನ್ಕೊಂತರ್ತನಲ್ಲ ಮಳಿಗಾ ಬಿಟ್ಟಾಗ ಎಪ್ಪಾ ಬ್ಯಾಡಪ್ಪ ಯಪ್ಪಾ ಬಿತ್ತಂದ್ರ ಹಂಗ ಮ್ಯ ಅದ ಸಾಧ ಕೋಕನ್ ಫಿಲಮ್ದಾಗ ಐತಲ್ಲ ಕಂದ ನಿನಗೆ ಆಹ ನೀರಿನಲ್ಲಿ ಗಂಡಾಂತರ ಇದೆ ಅಂತೇಳಿ
ಕರೆಕ್ಟ್
ಹ ನೀರಿನಲ್ಲಿ ಇದೆ ಅಂತ ಗೊತ್ತು ತೆಂಗಿನ ನೀರಲ್ಲಿ ಇದೆ ಅಂತ ನನ್ಗ್ ಗೊತ್ತು ತಿರ್ಲಿಲ್ಲ ಅಂತನಲ್ಲ
ಹಂಗೆ ನಿಜವಾಗ್ಲೂ ಅದು ಹಂಗಗೆ ಐತಿ ಅದ್ಕ ನಮ್ಮ ಮನ್ಯಾಗ ಏನಂದ್ರು ಮೊನ್ನೆ ಬಾಜು ಮನೆಯವರು ಮನೆಗ್ ಕರ್ಸಕತ್ತಿದ್ರು ಅವ್ರು ಬಂದ ತೆಂಗಿನ ಗಿಡಕ್ ಕಟ್ಸಿದ್ರು ಅವರು ಅದ್ಕ ನಾವ ಏನ್ ಮಾಡಿದ್ವಿ ಒಂದ್ ಸಾವಿರ ಹೋದ್ರು ಓಲಕ್ ಕನ್ ಕ ಹೇಳಿ ಅವ್ರಿಗೆ ಬಂದವ್ರಿಗೆ ಎಲ್ಲಾ ಪಲ್ಯ ಎಲ್ಲಾ ತೆಂಗಿಿನ ಕಾಯಿ ಎಲ್ಲಾ ಸಾಫ ಮಾಡ್ಸಿದ್ವಿ ಹ ಸಾಫ ಮಾಡ್ಸಿದ್ಮೇಲೆ ಮತ್ತೆ ಮ ನಮ್ಗ ತಿರುಗಾಡಕ ಏನ್ ಅನ್ಸ್ಲಿಲ್ಲ ಅಲ್ಲೇ ಬಟ್ಟಿ ಹೋಗಿಬೇಕು ಅಲ್ಲೇ ಬಾ ತಿಕ್ ಬೇಕು ಅಲ್ಲೇ ಒಲಿ ಹಚ್ಬೇಕು ಎಲ್ಲದ್ಕ್ಕೂನು ಅಲ್ಲೇ ಓದ್ತಿದ್ವಿ ನಾವು
ಹ್ಮ್ ಹ್ಮ್ ಹ್ಮ್
ಅದ್ಕ ಹಂಗ ಮಾಡ್ಬಿಟ್ಟಿವ್ ನೋಡವ ಹೆಂಗನ ಚಲ ಆಯ್ತು
ಹೌದೌದ ಹೌದು ಹ್ಮ್
ಸರಿ ತಗ ಮತ್ತೆ ಮಾಡ್ತೀನಿ
ಸರಿ ಸರಿ ಹ ಹ್ಮ್
ಹ್ಮ್